ಹಲೋ ಹ್ಮ್ ಕೇಳ ನಿಮಗೆ. ಎನಗ ನೀನು.
ಏನಲ್ಲ ಊಟ ಆಯ್ತು ಹೆಂಗ ಕುೂಂತಿದ್ದೇ ನಾ.
ಏನ್ ಊಟ ಮಾಡ್.
ಆ ಏನು ಚಿಕನ್ ಮಾಡಿದರ ಮನಾಗ. ಚಿಕನ್ ಊಟ ಮಾಡಿದ
ಹ್ಮ್.
ಹ್ಮ್
ಮತ್ತೆ ಚಿಕನ್ ಊಟ ಮಾಡಿದೆ.
ಏನು. ತಿರಿಳಡತನ. ಎಲ್ಲಾರ ಆರಾಮಾರ ಮನ್ಯಾಗ. ಮ ನರ ಮಟ.
ಹ್ಮ ಏನ್ ಮಾಡಕ್ ಹೋಗ ನ ನಾ ಇಲ್ಲಿ ಹೋಗಬೇಕಕ್.
ನಾಳೆ ಸಂಡೆ ಐತಿ ಸಾಯಂಕಾಲ ಮಟ್ಟಗ ಇರ್ತೀನಿ ಸಾಯಂಕಾಲ ಮಟ್ಟೆ ಇದ್ದು ಸಾಯಂಕಾಲಿಂದ ಹೋಗ್ತನಿ ಹಾ. ಏನ್ ಕೆಲ್ಸ ಇಲ್ಲ ಡ್ಯೂಟಿಗ್ ಹೋಗ್ಬೇಕು ಡ್ಯೂಟಿ ಇರುತ್ತಲ್ಲ. ಹ್ಮ ಹೋದ್ರೆ ಬೆಳಿಗ್ಗೆ ಹೋಗ್ತೀನಿ ಎಷ್ಟಕಂದ್ರ. ಅದ ಅನ್ನಂದ್ರೆ ಬಸ್ಸಿಗೆ ಹೋದ್ರೆ ಹೋಗ್ತೀನಿ ಯಾಕಂದ್ರ. ಬಟ್ಟೆ ಹಲ್ಲ ವಾಸ ಮಾಡದ ಅದ.
ಹೌದಾ.
ಹ್ಮ್
ನಾಳೆ ಇರಲ್ಲ ಅಮ್ಮ ನಾಳೆ ಸಂಡೇ.
ಹಾ
ನಾಳೆ ಸಂಡೆ ಅದೆಲ್ಲ ಪ ಮನೇಲಿ ಸೋಮಾರ ಹೋಗನ್ನಡಿ ಎಲ್ಲ.
ಸಂಡೆ ಆದ ಇರುತ್ ನೀ ಬಟ್ಟಾಗಿ ವಾಶ್ ಮಾಡ್ಬೇಕಲ್ಲ ಅದಿಕ್ಕೆ
ಹ್ಮ.
ಮತ್ತೆ ಸಮಸ.
ಹ್ಮ್.
ಏನ್ ಚಿಕ್ಕನ್ ಊಟ ಚೆನ್ನಾಗತ.
ಚೆನ್ನಾಗಿ ಈಗ ಬಾರ ಅಂದ್ರೂ ಬರ್ಲಿಲ್ಲ.
ಶನಿವರೆಲ್ಲ ಊಟ ಮಾಡಲ್ ಚಿಕನ್ ನಾಳೆ ನಾಳೆ. ನಾಳೆ ಮಾಡರ್ಸ್ತೀ ಅಂದ್ರೂಪ ಬರ್ತ.
ನ ನಾಳೆ ನಾನೇ ಇರಲ್ಲ.
ಹ್ಮ ನಾಳೆ ಒಂದ ನೀರು ಚಿಕನ್ ಪಟಿ ನಾಳೆ ಒಂದ ನೀರು. ಚಿಕನ್ ಪಾಟಿ ಮಾಡಲ್ ಹ್ಮ್
ಎಲ್ಲಿರಂತು ಮತ್ತೆ ಹೋಗ್ಬೇಕಲ್ಲ ಎರಡ್ ದಿನ ಆಯ್ತು ನಿನ್ನೆನೆ ಬಂದಿ ನಿ ಮತ್ತೆ ಇವತ್ತ.
ನಾಳೆ ಸಂಡೇ ರಜೆಲ್ಲ.
ಹ ಸಂಡೆ ಐತ್ ಬಟ್ ರಜೆ ಅದ ರಜೆ ಇಲ್ಲ ಅಂತಲ್ಲ, ರಜೆ ಅದ ಸ್ವಲ್ಪ್ ಕೆಲ್ಸ ಅದ ಬಟ್ಟೆ ಅದು ವಾಶ್ ಮಾಡ್ಕೋಬೇಕ ಅಂತ ಟೈಮ್ ಸಿಗಲ್ ದಿನ ಡೈಲಿ
ಹು ಹಂಗಲ್ಲ,
ಹೂ
ಮತ್ತೇನ ಸಮಾಚಾರ?
ಮತ್ತ ನೀ ಹೇಳ್ಬಕ್ ನೋಡ್ಪಾ ಏನ್ ಆರಾಮ ಅಲ್ಲ, ಲಗ್ನ ಮಾಡ್ಕಂಬಿಟ್ಟಿ.
ಹು ಹು
ಬಡೆದಿತ್ತ ಲೈ ಲೈಫ್ ಸೆಟ್ ಆತ ಲೈಫ ಸೆಟ್ಲ್ ಆತ ಅರ್ದಾ ರಾಮ
ಹೂ ಹೂ
ಹೂ
ಗೊತ್ತ ಎಲ್ಲಾ ಚೆನ್ನಾಗ್ಯಾರ ಮನೆಗೆ ಏನಂತ ಅಂತಾಳ ನಿಮ್ಮ ಹುಡುಗಿ. ಹಲೋ
ಹೂ
ನಿಮ್ಮ ಹುಡುಗಿ ಏನ ಅಂತಾಳ?
ಏನ್
ಮತ್ತೇನ ಎಲ್ಲ ಚೆನ್ನಾಗಿದರಾ?
ಏನಾ ಕೇಳಿಸತದ ಎಲ್ಲಿ ಹೊರಗಡೆ ಹೋಗಿದಯಾ?
ಹೂ
ಆ
ಹೂ ಹಲೋ?
ಸರ್ ಹೊರಗಡೆ ಹೋಗಿದಯಾ?
ಹೊರಗಡೆ ಹೋಗನಿ ಬಾತ್ರೂಮ ಹೋಗ ಬೇಕ್ ಬಂದೇ ಬಾಟ್ಲ್ ಸಿಗ್ತಿಲ?
ಹೌದಾ ಮನಿಗೂ ಹೋಗ್ ಬರೋಣ ಬಾ ಇಲ್ಲಾಂದ್ರ?
ಏನು?
ಇಲ್ಲಿ ಸಿಗಲ್ಲ ಅಲ ಅಲ್ಲಿ ಸಿಗಲ್ಲ ನನಗೇ ಗ್ಯಾರಂಟಿ ಅದ,
ಹೂ
ಹು
ಹೌದಾ?
ಹು ಹು
ಹಾ
ಹು
ನಿದ್ದಿ ಬಂದಿಲ್ಲ?
ಮಲ್ಕಬೇಕು ಸುಮ್ಮನೆ ನಾ ನಿದ್ದೆ ನೈಟ್ ಜೈಲದಿ ಬರಲ್ಲ ನನ್ಗ ಯಾಕಂದ್ರ ಮಧ್ಯಾಹ್ನ ಮಕ್ಕ ಮೊಕ್ಕೊಂಡಿನಿ ದಿನಾ ರೂಡಿ ಬಿದ್ದ ಬಿಟ್ಟದ. ಎಷ್ಟು ದಿನಾ ನೈಟ್ ಡ್ಯೂಟಿ ಅದಲ್ಲ ಮಕ್ಕಳ ಮಕ್ಕಳೆಲ್ಲಾ ಬಾಳ ಹನ್ನೆರಡ ಒಂದರ ತಕಿದ ಇದವಲ್ ಸ್ವಲ್ಪ ಇದು ಆಗಬಿಟ್ಟದ ಆದ ರೂಡಿ ಆಗಬಿಟ್ಟದ. ಹೂ
ಅದೇ ರೂಡಿ ಮಾಡ್ಕೊಂಡ ಬಿಟ್ಟಿ ಏನ್? ಡೇ ಮೊದಲ ನೈಟ್ ಇದ್ದದಲ್ಲ, ಹಂಗ್ ಏನಿಲ್ಲ?
ಏನ್
ಡೇ ಮಲಗ ಡೇ ಮಲ್ಗದ ನೈಟ್ ಏದೂಳದ ಅಂದೇ
ಅಲ ಡೇ ಮಲಗೋದು ನೈಟ್ ಎದಳೋದೇನಪ ಅದೇ
ಹ್ಮ್ ಡೈಲಿ ಅದಕ ಮಕ್ಕೊಂಡ ಮಲ್ಕೊಂತ ಮಲ್ಕೊಂತೀನ್ ನಾ ದಿನ ಡೈಲಿ ಎರಡ್ ಗಂಟೆ ಮಲ್ಕಂದ್ರೆ ಸಿಕ್ಸ್ ಓ ಕ್ಲಾಕಿಗೆ ಇಲ್ಲ ಸೆವೆನ್ ಓ ಕ್ಲಾಕಿಗೆ ನಾ ಎಚ್ಚರ ಆಗೋದು
ಹ್ಮ್
ಹ್ಮ್ ಅಲ್ಲಿ ಗಂಟ ಮಕ್ಕೊಂತೀನಿ ಹ್ಮ್
ಏ ನಾಳೆ ಎಷ್ಟನ ಹನೋಂದ ಗಂಟೆಗ ಹೋಗಬೇಕನ
ಹ್ಮ್
ಹಾ
ಹನಂದಕ್ಕ ಹೋಗ್ಬೇಕು ಎಲ್ಲಾ ನೈಟ್ ಬಸ್ಸಿಗೆ ಹೋಗ್ಬೇಕು ಹ್ಮ್
ನಿಮ್ ಫ್ರೆಂಡ್ಮ್ ಫ್ರೆಂಡ್ ಎಲ್ಲಿ ಏನಂತಾರಪ್ಪ ಅಂದೇ
ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರ ಅವ್ರು ಅವರು ಕೆಲ್ಸದಲ್ಲಿ ಬಿುಸಿ ಆಗಿದ್ದಾರೆ
ಹ್ಮ್
ಹ್ಮ್
ಹು ನೀನು
ನಾನ್ ಬಿಜಿ ಇಲ್ಲ ಎಲ್ಲಾರು ಬಿಜಿ ಆಗ್ಯಾರ ಬಟ್ ನಾ ಬಿಜಿ ಇಲ್ಲ ಬಿಜಿ ಆಗ್ಬೇಕು ನಾವು ಯಾವಾಗಾರ ಒಂದು ಟೈಮ್ ಏನಾರ ಏನಾರ ವರ್ಕ್ ಮಾಡ್ಬೇಕು ಬಾಳ ಪ್ರಾಬ್ಲಮ್ ಅದ ಫೈನಾನ್ಷಿಯಲ್ಲಿ
ಹ್ಮ್
ನಡೀತನಿಯ
ನಿನ್ಗೆನೆ
ನಂದ್ರ ನನ್ ಬಾಳಿಂದ ನನ್ ಬೆನ್ನಿಂದ ಬಾಳ
ಹ್ಮ್
ಹ್ಮ್-ಹ್ಮ್
ಹ್ಮ್ ಮದಿವೆ ಆಲ್ಲಬ
ಮದಿವಿ
ಯಾವಾಗಾಬಕು ಅನ್
ಹ್ಮ ಅಲ್ಲಿ ಇನ್ನು ಅಷ್ಟ್ ನಮ್ದ ತಲಿಲ್ಲ ಮದುವಿದಿನ್ನು ನಾಕ್ ವರ್ಷದಾಗ್.
ಹ್ಮ್
ಹ್ಮ್-ಹ್ಮ್
ಹ್ಮ್
ಹ್ಮ್
ಊಟ ಆಯ್ತಾ?
ಹ್ಮ ಅದೇ
ಏನ್ ಆರಾಮಿಲ್ಲ ಅಂತಲ್ ನಿನ್ಗ ಆರಾಮಾಗಿದ.
ಹ್ಮ್ ಆರಾಮ್
ಹ್ಮ್ ಹ್ಮ್
ನಿನಗೆ
ನಾನ್ ಆರಾಮ ಇದ್ದೀನಿ ಸ್ವಲ್ಪ ಆರಾಮಲೆ ಹೆಲ್ತ್ ಇಶ್ಯೂ
ತೊರ್ಸ್ಕೊಂಡ್ ಬಂದಿನ್ ಹೋಗಿ.
ಹ್ಮ್ ಮದ್ವಿಯಾದ?
ಊ ಹ್ಮ್
ಹ್ಮ್
ಮತ್ತೆನ್ ಸಮಾಚಾರ ಹೇಳ್ಬೇಕ್ ತಾವೆ. ಹ್ಮ್
ಹಾ ಅಲ
ಹ್ಮ್
ನಾಳೆಗ್ ಎಲ್ಲಿಗಾರೋಗಣ ಬರ್ತಿ?
ಹಾ ಹೂ ಬರ್ತಿ.
ಹ್ಮ್
ಎಲ್ಲಿಗೋಗಂ
ಅಯ್ಯಳಕ್ ಹೋಬಕಂತ ಪ್ಲಾನ್ ಅದ ಬಟ್ ಏನ್ ಮಾಡ್ಬೇಕ್ ಗೊತ್ತಿಲ್ಲ.
ಯಾಕೆ
ಕೆಲಸ ಕಾಯ್ ಒಡೆಯದು ಅದ.
ಹ್ಮ್ ಬೆಳಿಗ್ಗೆ
ಹ್ಮ್ ನೋಟ್ಬುಕ್ ಮನೆಗ್ ಕೇಳ್ತೀನಿ.
ಎಷ್ಟ್ ಗಂಟೆ
ಎಷ್ಟ ಕೇನ ಮಮ್ಮಿ ಕೇಳಬೇಕು
ಹ್ಮ್
ಹ್ಮ್
ಟೈಮ
ವಾಟ್
ಹ್ಮ್ ಹ್ಮ
ಏನಾಯ್ತು
ಹಾ
ಏನ್ ಅಂದಂಗ ಆಯ್ತು
ಏನಲ್ ನಿದ್ದಿ ಬರ್ಲಕ್ಕ ಆತದೆ ಮಲ್ಕೊಬೇಕು.
ಇಷ್ಟು ಬೇಗ ನಿದ್ದಿ ಬರಕತ್ತತ್ತಾ.
ಹ್ಮ್ ಹ್ಮ್
ಹ್ಮ್ ಹ್ಮ್
ಮಾಲ್ಕಂತನೆ.
ಹ್ಮ್
ಮಲ್ಕೊತೀನಪ್ಪ
ಸರಿ ತವಾ ನಾಳೆ ಮಾಡ್ತೀನಿ.
ಹ್ಮ್